ನಮಸ್ಕಾರ ಸ್ನೇಹಿತೆ ಹೇಗಿದ್ದೀಯಾ
ಚೆನ್ನಾಗಿದ್ದೀನಿ ದಸರಾ ಹಬ್ಬ ಹತ್ತಿರ ಬರುತ್ತಿದೆ ಅದರ ಬಗ್ಗೆ ಮಾ ತಾಡೋಣಾಮ
ಖಂಡಿತ ದಸರಾ ನಮ್ಮ ದೇಶದ ಅತ್ಯಂತ ಪ್ರಮುಖ ಹಬ್ಬಗಳ ಒಂದಾಗಿದೆ ಇದನ್ನು ವಿಜಯದಶಮಿ ಎಂದನೂ ಕರೆಯುತ್ತಾರೆ
ಈ ಹಬ್ಬವನ್ನು ಯಾವಾಗ ಆಚರಿಸುತ್ತಾರೆ
ಅ ವ ಯು್ಧ ಮಾಸದ ಶುಕ್ಲ ಪಕ್ಷದ ಹತ್ತನೇ ದಿನ ದಸರನ್ನು ಆಚರಿಸಲಾಗುತ್ತದೆ ಅದಕ್ಕೂ ಮುಂಚೆ ಒಂಬತ್ತು ದಿನಗಳ ಕಾಲ ನವರಾತ್ರಿಯನ್ನು ಆಚರಿಸುದ ಅ ಸರಿ
ಹೌದ
ಹ್ಮ ನವರಾತ್ರಿಯ ಮಹತ್ವ ಏನು
ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದೇವಿ ದುರ್ಗ ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತದೆ ಜನರ ಉಪವಾಸ ಸ ಮಾಡುತ್ತಾರೆ ಭಜನೆಗಳನ್ನು ಮಾಡುತ್ತಾರೆ ಮತ್ತು ದೇವಿಯ ಆಶೀರ್ವಾದವನ್ನು ಪಡೆ ಪಡೆಯುತ್ತಾರೆ
ದಸರಾ ಹಬ್ಬದ ಇನ್ ಹಿಂದೆ ಇರುವ ಪೌರಾಣಿಕತೆ ಯಾವುದು
ಮಹಿಷಾಸುರ ಎಂಬ ರಾಕ್ಷ ರಾಕ್ಷಸನು ೆಗಳು ಮತ್ತು ಜನರಿಗೆ ತುಂಬಾ ಕಿರುಕುಳ ನೀಡುತ್ತಿದ್ದನು ಆಗ ದೇವಿ ದುರ್ಗೆವರು ಒಂಬತ್ತು ದಿನಗಳ ಕಾಲ ಯುದ್ಧ ಮಾಡಿ ಹತ್ತನೇ ದಿನ ಮಹಿಷಾಸುರನನ್ನು ಸಂಹರಿಸಿದರು ಆದ್ದರಿಂದ ಈ ದಿನವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ
ಶ್ರೀರಾಮನ ಕಥೆಯು ದಸರಾ ಹಬ್ಬಕ್ಕೆ ಸಂಬಂಧಿಸಿದೆ ಅಲ್ಲವೇ
ಹೌದು ರಾಮಾಯಣದ ಪ್ರಕಾರ ಶ್ರೀರಾಮನು ರಾವಣನ ವಿರುದ್ಧ ಯುದ್ಧ ಮಾಡಿ ವಿಜಯ ಸಾಧಿಸಿದ ದಿನವು ವಿಜಯದಶಮಿ ಎಂದು ನಂಬಲಾಗಿದೆ ಆದ್ದರಿಂದ ಇದು ಧರ್ಮ ಜಯದ ಸಂಕೇತವಾಗಿದೆ
ಕರ್ನಾಟಕದಲ್ಲಿ ದಸರನ್ನು ಹೇಗೆ ಆಚರಿಸುತ್ತಾರೆ
ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ದಸರಾ ನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದನ್ನು ಕರ್ನಾಟಕದ ನಾಡ ಹಬ್ಬ ಎಂದು ಕರೆಯುತ್ತಾರೆ
ಹ ಮೈಸೂರ ದ ದಸರಾದ ವಿಶೇಷತೆ ಏನು
ಮೈಸೂರು ಅರಮನೆಯನ್ನು ಸಾವಿರಾರು ದೀಪಗಳಿಂದ ಅಲಂಕರಿಸಲಾಗುತ್ತದೆ ಜಂಬೂ ಸವಾರಿ ಸಾಂಸ್ಕೃತಿಕ ಕಾರ್ಯಕ ಕ್ರಮಗಳು ಸಂಗೀತ ಕಚರಿ ಕಚೇರಿಗಳು ಯಕ್ಷಗಾನ ನೃತ್ಯ ಪ್ರದರ್ಶನಗಳು ಮತ್ತು ವಸ್ತು ಪ್ರದರ್ಶನಗಳು ನಡೆಯುತ್ತವೆ
ಸವರಿನಾ ಅಂದ್ರೆ ಏನು
ಹ ಅಂದ್ರೆ ವಿಜಯದಶಮಿ ದಿನ ಅಲಂಕರಿಸಿದ ಆನೆಯ ಮೇಲೆ ಚಿನ್ನದ ಆಬರಿಯಲ್ಲಿ ಅಂಬಾರಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ದೇ ದೇವಿಯ ಉತ್ಸವ ಮೂರ್ತಿಯನ್ನು ಕೂರಿಸಿ ಭವ್ಯ ಮೆರವಣಿಗೆ ನಡೆಸಲಾಗುತ್ತದೆ
ಹ ಜನರು ಈ ಕಾರ್ಯಕ್ರಮವನ್ನು ನೋಡಲು ಎಲ್ಲಿಂದ ಎಲ್ಲಿಂದ ಬರುತ್ತಾರೆ
ದೇಶದ ವಿವಿಧ ವಿವಿಧ ರಾಜ್ಯಗಳಿಂದ ಮಾತ್ರವಲ್ಲ ವಿದೇಶಗಳಿಂದಲೂ ಸಾವಿರಾರು ಪ್ರವಾಸಿ ಸಿಗರು ಮೈಸೂರು ದಸರಾವನ್ನು ವೀಕ್ಷಿಸಲು ಬರುತ್ತಾರೆ
ಹೋ ಹೌದ
ಹೌದು
ಹಾಯಿ ತಪ್ಪೂಜೆ ಮಹತ್ ನು
ಆಯ್ತ್ ಪೂಜೆಯ ದಿನ ಜನರು ತಮ್ಮ ಕೆಲಸದ ಉಪಕರಣಗಳು ವಾಹನಗಳು ಯಂತ್ರ ಪುಸ್ತಕಗಳು ಮತ್ತು ವ್ಯಾಪಾರದ ಸಾಮಗ್ರಿಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಇದು ಕೃತಜ್ಞತೆಯ ಸಂಖ ವಾಗಿದೆ
ಹ್ಮ ವಿದ್ಯಾರ್ಥಿಗಳು ದಸರಾ ಹಬ್ವನ್ನು ಹೇಗ ಆಚರಿಸುತ್ತಾರೆ
ವಿದ್ಯಾರ್ಥಿಗಳು ಸರಸ್ವತಿ ದೇವಿಯ ಪೂಜೆ ಮಾಡುತ್ತಾರೆ ತಮ್ಮ ಪುಸ್ತಕಗಳು ಪೆನ್ನುಗಳು ಮತ್ತು ವಿದ್ಯಾ ಸಾಮಗ್ರಿಗಳನ್ನು ಕೋದಿಸಿ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸುತ್ತಾರೆ
ಹ್ಮ್ ದಸರಾ ಸಂಭ್ರಮದಲ್ಲಿ ಸಂದರ್ಭದಲ್ಲಿ ಮನೆಗೆ ಲ್ಲಿ ಯಾವ ರೀತಿಯ ಸಿದ್ಧತೆ ಮಾಡುತ್ತಾರೆ
ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಲು ರೆ ಬಾಗಿಲಿಗೆ ತೊರಣ ಕಟ್ಟುತ್ತಾರೆ, ರಂಗೋಲಿ ಹಾಕುತ್ತಾರೆ, ಹೊಸ ಬಟ್ಟೆಗಳನ್ನು ಧರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತ
ಈ ಹಬ್ಬದಲ್ಲಿ ಯಾವ್ಯಾವ ಇತಿವಾಸಿ ತಿಂಡಿ ಮಾಡ್ತಾರೆ.
ಒಬ್ಬಟ್ಟು ಅಂದ್ರೆ ಹೋಳಿಗೆ, ಪಾಯಸಾ, ಲಡ್ಡು, ಮೈಸೂರು ಪಾಕ್,
ಚಕ್ಲಿ ಕೋಡಬಳೆ ಹಾಗು ಈತರ ಸಾಂಬ್ ಪ್ರದಾಯಿಕ ತಿಂಡಿಗಳನ್ನು ತಯಾಣಿಸುತ್ತಾರೆ
ಹ್ಮ್್ಮ ದಸರಾ ಹಬ್ಬ ಸಮಾಜಕ್ಕೆ ಯಾವ ಸಂದೇಶವನ್ನು ನೀಡುತ್ತದೆ
ಸತ್ಯ ಧರ್ಮ ಮತ್ತು ನ್ಯಾಯ ಯಾವಾಗಲೂ ಗೆಲ್ಲುತ್ತ ವೇ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು. ಎಂಬ ಸಂದೇಶವನ್ನು ಈ ಹಬ್ಬ ನೀಡುತ್ತದೆ.
ಹ್ಮ್ ಪರಿಸರ ಸ್ನೇಹಿ ಸ್ನೇಹಿಯಾಗಿ ದಸರಾವನ್ನು ಹೇಗೆ ಆಚರಿಸಬಹುದು.
ಆ ಬಳ ಪ್ಲಾಸ್ಟಿಕ್ ಬಳಕೆ ಎನ್ನು ತಪ್ಪಿಸಬೇಕು ಶಬ್ದ ಮತ್ತು ಮತ್ತು ವಾಯುಮಾಲನ್ಯ ಉಂಟು ಮಾಡುವ ಪಟಾಕಿಗಳನ್ನು ಕಡಿಮೆ ಮಾಡಬೇಕು ಕಡಿಮೆ ಬಳಸಬೇಕು ಪರಿಸರ ಸ್ನೇಹಿ ಅಲಂಕ ಅಲಂಕಾರಗಳೆಲ್ಲ ಬಳಸಬೇಕು.
ನೀನ್ನ ಕುಟುಂಬದಲ್ಲಿ ದಸರಾವನ್ನು ಹೇಗೆ ಆಚರಿಸುತ್ತಾರೆ
ನಾವು ಬೆಳಿಗ್ಗೆ ದೇವರ ಪೂಜೆ ಮಾಡುತ್ತೇವೆ ಹೊಸ ಬಟ್ಟೆ ಧರಿಸುತ್ತೇವೆ ಹಿರಿಯರ ಆಶೀರ್ವಾದ ಪಡೆಯುತ್ತೇವೆ. ಬಂದು ಬಳಗದವರನ್ನು ಭೇಟಿ ಮಾಡಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೆವೇ
ನನಗೂ ದಸರಾ ತುಂಬಾ ಇಷ್ಟಾ ವಿಶೇಷವಾಗಿ ಮೈಸೂರು ದಸರಾವನ್ನು ಒಮ್ಮೆ ನೋಡಬೇಕು ಎಂಬ ಆಸೆ ಇದೆ.
ಕಂಡಿತಾ ಒ ಒಮ್ಮೆ ಮೈಸೂರು ದಸರನ್ನು ನೋಡಿದರೆ ಅದರ ವೈಭವವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲಾ
ದಸರಾ ಹಬ್ಬ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಏಕತೆಯನ್ನು ಪ್ರತಿಬಿಂಬಿಸ ಸುತ್ತದೆ
ಹೌದು ಹೌದು ಹಬ್ಬಗಳು ನಮ್ಮ ಜೀವನದಲ್ಲಿ ಸಂತೋಷ, ಸಹೋದರತೆ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ.
ಹಾ ಇಂತಹ ಗಳ ಮಹತ್ವವನ್ನು ನಾವು ಮುಂದಿನ ಪೀಳಿಗೆಗೂ ತಿಳಿಸಬೇಕು.
ಖಂಡಿತ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉಳಿಸಿ, ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
ದಸರಾ ಬಗ್ಗೆ ಒಂದರ ಮಾಹಿತಿಯನ್ನು ನೀಡಿದ್ದಕ್ಕೆ ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಗೆಳತಿ
ನನಗೂ ಸಂತೋಷವಾಯ್ತು ನಿನಗೂ ಹಾಗೂ ನಿನ್ನ ಕುಟುಂಬದವರಿಗೂ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಗಳು ನಿಮಗೂ ವಿಜಯದಶಮಿಯ ಹಾರ್ಥಿಕ ಶುಭಾಶಯಗಳು. ಸತ್ಯ ಧರ್ಮ ಮತ್ತು ಒಳ್ಳೆ ತನದ ಮಾರ್ಗದಲ್ಲಿ ಎಲ್ಲರೂ ನಡೆಯೋಣ
ಹಾ ಕಂಡಿತಾ ತಡೆಯಲ್ಲೇ ಬೀಸು
ಅಷ್ಟು ಚೆನ್ನಾಗಿ ಹೇಳದ್ರಲ್ಲ ನೀವು
ಹ
ನೀವು ಇಷ್ಟು ಚೆನ್ನಾಗಿ ತಿಳ್ ತಿಳ್ಕೊಂಡಿದ್ದೀರಾ
ಹ ತಿಳ್ಕೋಬೇಕಲ್ವಾ ಕನ್ನಡ ಗಳಾಗಿದ್ಮೇಲೆ
ತುಂಬಾನೇ ತಿಳ್ಕೊಂಡಿದ್ದೀರಾ ನನಗೆ ಏನು ಗೊತ್ತಿಲ್ಲ
ಏನಿಲ್ಲ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲಾ, ತಿಳ್ಕೊಳೋದ್ರಲ್ಲೂ ತಪ್ಪಿಲ್ಲಾ, ಹುಟ್ಟಿದ ತಕ್ಷಣ ಯಾರು ದೊಡ್ಡವರ ಆಗಲ್ಲಾ ಎಲ್ಲ ಒಂದ ಆತರ ಒಂದು
ೇ ನೀವು ಹೇಳಿದ ಮಾಹಿತಿ ಅಷ್ಟು ನನಗೆ ಗೊತ್ತಿಲ್ಲ ದಸರಾ ಹಬ್ಬದ ಬಗ್ಗೆ
ನೀವು ಏನು ಮಾಡುತ್ತೀರಾ ದಸರಾ ಹಬ್ಬದಲ್ಲಿ
ನಾವು ದಸರಾ ಹಬ್ಬದಲ್ಲಿ ಹ್ಮ ದೇವರ ಪೂಜೆ ಮಾಡಿ ಮತ್ತೆ ನಮ್ಮ ಅಜ್ಜಿ ತಾತ ಅವರು ಸತ್ತೋಗಿರ್ತಾರಲ್ಲ ಅವರ ಪೂಜೆಯನ್ನು ಮಾಡುತ್ತೇವೆ ಅವರಿಗೆ ಅವ್ರಿಗೆ ಇಷ್ಟ ಆಗ ರೆಲ್ಲಾ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವು ದಸರಾಗ ಮಾಡುವುದು ಮಾಂಸಹಾರಿ
ಹೌದಾ
ಹೌದೌದು
ಹ್ಮ್ ವಿಜಯದಶಮಿಿಗೆ
ಇದಜಯ ದರ್ಶಮಿಗೆ ಸಿಹಿತ ಸಿಹಿ ಮಾಡ್ತೀವಿ
ಹ್ಮ್ ನಿಮ್ ನಿಮ್ಮ ಊರಲ್ಲಿ ಯಾವ್ ತರ ಮಾಡುತ್ತಾರೆ
ಅಂದ್ರೆ ಅಂದ್ರೆ ಈಗ ನಮ್ಮನೆ ಗಳಲ್ಲಿ ನಮ್ಮ್ ಮನೆತನದವ್ರು ಮಾಡೋದು ಮಾಂಸಾರಿ ಅಡಗೆ ಮಾಡ್ಬಿಟ್ಟು ನಮ್ಮ ಅಜ್ಜಿ ತಾತ ಅವ್ರಿಗೆ ಹೊಸ ಬಟ್ಟೆ ಇಟ್ಕೊಂಡು ಮತ್ತೆ ಅವ್ರಿಗೆ ಊ ಅವ ಎಲ್ಲ ಇತ್ತು ಆ ಮಾಂಸಾರಿ ಊಟ ಅವ ಎಲ್ಲಾ ಎಡೆ ಅಂತ ಆಗ್ತಾರಲ್ಲ
ಹಾ
ಅದಾಕ್ಬಿಟ್ಟು ಪೂಜೆ ಮಾಡಿ ಅದಿಗೆ ಧೂಪ ಆಾಕ್ತ ಬಿಿಟ್ಟು ಅವ್ರು ಟೈಮ ಮುಗಿದೀವಿ ಅವರಿಗೆ
ಹಾ ಅಂದೆ
ಅವ್ರಲ್ಲಾ ಸಿಹಿ ತಿಂಡಿ ಮಾಡ್ತಾರೆ
ಹ್ಮ್ ನೀವು ಮಾತ್ರ ಯಾಕೆ ಮಾಂಸ ಸಾರ ಮಾಡದು
ಇದು ನಮ್ಮ ಮನೆತನದವ್ರು ಮಾಡೋದು
ಅದನ್ನ ನೀವು ಕೇಳಿ ತಿಲುಗದುಕೊಳ್ಳಬೇಕು ಮತ್ತೆ ಮುಂದಿನ ಪೀಳಿಗೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಬೇಕಲ್ವಾ ಹೇಗೆ ಬಿಟ್ಟರೆ
ಅದೇ ಮೊದ ಮೊದ್ಲಿಂದ ಈಗ ನಮ್ಮ ಇಿಂದಿನ ಪೀಳಿಗೆ ಅವರು ಎಲ್ಲಾರೂ ಮೊದ್ಲಿನ ಇದೇ ತರ ನಮ್ಮ್ ಮನೆತನದಲ್ಲಿ ಮಾಡ್ತಿರೋದು ಆದ್ದರಿಂದ ಅವರು ಪ
ಅದು ಒಂದು ಸಂಪ್ರದಾಯವೇ
ಹಾ ಹೌದು ನಮ್ಮಗಳಲ್ಲಿ ಅದು ಎ ಸಂಪ್ರದಾಯಂಗಿ
ಹ್ಮ್ ನಿಮ್ಮ ಊರಲ್ಲಿ ಒಂಬತ್ತು ದಿನ ದೇವಿಯ ವಿಗ್ರಹವನ್ನು ಅಲಂಕರಿಸ ಸೂುದಿಲ್ಲವೇ
ಹಾ ಮಾಡ್ತಾರೆ
ಹ
ದೇವಿ ಪೂಜೆ ಎಲ್ಲ ಮಾಡ್ತರಿ ಹಾ ಸರಿ ಆಯ್ತು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಗೆಳತಿ
ನಿಗ ಧನ್ಯವಾದಗಳು ಗೆಳತಿ